ಹಾ ಏನ್ ಮಾಡ್ತಾ ಇದೀ ಯಾ
ಸುಮ್ಮನೆ
ಅಕ್ಕಲ ಇರೋದು
ಕಂಪ್ಯೂಟರ್ ಸೈನ್ಸ್ ಅವಲ್ಲ ರಜೆ ಇವತ್ತು
ಓ ಜಾಲಿ ಹಾಗಾದ್ರೆ
ಹಾ ಹ ಕಾಫಿ
ಹ್ಮ್ ಕಾಫಿ ಆಯ್ತು ನಿಮದುು
ಹ್ಮ್ ಆಯ್ತು
ಹ್ಮ
ಡ್ಯೂಟಿಗೆ ಹೋಗಿಲ್ವಾ
ಡ್ಯೂಟಿ ರಜಾ
ಹ್ಮ್
ಹ್ಮ್ ನಿಮ್ಗೆ ಕಂಪ್ಯೂಟರ್ದು ಕ್ಲಾಸ್ ರಜಾ ಅಂತಂದ್ರೆ ನಮ್ಗೆ ಡ್ಯೂಟಿನೇ ರಜಾ
ಹ್ಮ
ಹ್ಮ
ಹೇಳ್ಬೇಕು
ಅದಷ್ಟು ಗಿಡಗಳು ನಡ್ಬೇಕಲ್ಲ ಬತ ನೆಡಕ.
ಹಾ.
ಹ್ಮ್ ನಾ ನಾನು ಮಾನಿನ ಗಿಡ. ಸೇಬು ಹ ಸೇಬು ಕೀತ್ತಲೆ.
ನಿಮ್ ಎಷ್ಟ ಎಕ್ರಮ್
ಏ ಏಕ್ರಲ್ಲ ಕಣೋ ಒಂದ್ ಮುಂದ್ ಇಪ್ಪತ್ ಗಿಡಾ ಐತೆ ಅದೋ ಎಲ್ಲವನ್ನು ಗಿಡ ತರ್ಸಿದೀನಿ ಹಾ ಬೆಳಸೋಣ ಅಂತ
ಎಲ್ಲ ಬೆಳೆಸಿ ಅಂಗಡಿ ಮಡಗ ಮಾರೋಣ ಅಂತ
ಏಯ್ ತಿನ್ನಾಕಾದ್ರ ಸಾಕು ಹುಡುಗ್ರಗೆ
ಹಾ ಅದೇ ಫ್ಯಾಮಿಲಿ ಮನೆಯಾರ ತಿನ್ನಕ ಆಗತ್ತಲ್ಲ
ಹ ಅವರು ತಿಂದಂಗ ಆಗುತ್ತೆ ಹುಡುಗರು ತಿಂದಂಗ ಆಗುತ್ತೆ ಪಕ್ಷಿ ಪ್ರಾಣಿಗಳು ತಿಂದಂಗ ಆಗುತ್ತೆ
ಹ್ಮ್ ಗೋಲ್ ಗುಂಬಜ್
ಬರ್ಲಿ ಬಿಡು ಬತ್ತೀ ಆಮೇಲೆ
ಹಾ ಹೊರ್ತೀನಿ
ಹ್ಮ್ ಹೋಗಿ ಪಷ್ಟು ಗುಂಡಿ ತೋಡಿ
ಹ್ಮ್
ಹ್ಮ್ ಮತ್ತೆ ಬಲ್ಲ ತೊಂದು ಹಾಕಿವ ಆಮೇಲೆ ಹಾಕ್ಬೇಕು ಜರೋ ಬಸ್ ಹೋಗ್ಲಿ ನಿಮ್ಸ ಕೈಲಿ ಇಡ್ಕತ್ ನೀ ಪೋನ್ನ ಹಲೋ ನೋಡೋ ರೈತ್ರ ಗಾಡಿವೈ ಹಾ.
ಫೋನ್ಪೇ ಗೂಗಲ್ ಪೇ ಅದಾರಿ ಎಕ್ಸ್ಟ್ರಾ.
ಫೋನ್ಪೇ ಗೂಗಲ್ ಪೇ ಎಕ್ಸ್ಟ್ರಾ ಅದಾ ಏನ್ ನೋಡೋಣ ಇಡು.
ಸ್ವಲ್ಪ ನಂದೇ ಫೋನ್ಪೇ ಓಪನ್ ಬೇರೆ ಓಪನ್ ಮಾಡ್ಕೊಳ್ಳ ತನಕ ಬೇಕು ಅದಕ್ಕೆ.
ಹ್ಮ್ ಅದು ಓಪನ್ ಐತಿಲ್ವಾ.
ಅದು ಸಿಮ್ಮ್ ಇದ್ರ ಮಾತ್ರ ಓಪನ್ ಆಗೋದು.
ಇಸ್ಕೋ ಹಾಕು ಆಪ ಅತ್ ದುಡ್ ಐತೆ ಇಟಗಟೆ ಕೊಡುವಕೆ ಇಸ್ಕೋ
ಹಾ ಹಂಗೆ ಮಾ ದ ಡ್ಡಯತೆ ಅಂತೀವಲ್ಲ ಕಂಪ್ಯೂಟರ್ ಸೈನ್ಸ್ ಇದು ಇದ್ ಬಿಟ್ರ ಎತ್ಕೊಂಡು ವಾಪಸ್ ಕೊಡ್ಕೊಂಡ ಬಿಟ ಈಸ್ಕೊಂಡು
ಓಪನ್ ಮಾಡ್ಬಿಡು ನೀ ಕಳ್ಸ.
ಹ್ಞ
ಆಮೇಲೆ ನಿನ್ಂಗ ಅಲ ಹೋಗಿ ಇಬರು ಹೋಗಮ್ಮ ಆಮೇಲೆ ಮಧ್ಯಾಹ್ನ ಅನುಗ್
ಸ ನಿನ್ನ ಹಾಕೊಂಡ ಹಕ್ಕ ಆಪ್ಪೋನ್ ಪೇ ಅದ ಯಾವ್ದ್ ಪೆನ್ಕಾರ್ಡ್ ಪೋನಪೇ ನಾ
ಟ್ಯಾಂಪೆ ಹ
ಹಾ ನನ್ನ ಹತ್ರ ಹೊ ನನ್ನ ಓಪನ್ ಮಾಡ್ಬೋದಲ್ಲ ನೀವು
ಓಪನ್ ಮಾಡ್ಬೋದು
ಹಾಹ್ ಓ ಸಿಮ್ಮು ಸಿಮ್ಮು ಸಿಮ್ಮು ಇರ್ಬೇಕಲ್ಲ ಹ್ಮ್.
ಅದಕ್ಕೆ ಆಮೇಲೆ
ಹಾ ಹೋಗನ ಬಾ ಗಾಡಿ
ಗಾಡಿ ನಮ್ ಮಲ್ಲೇಶ್ ಮಾವದ ಏತಕೊಂಡಿನಿ.
ಹ್ಮ್ ಸರಿ ಕಿರಣ ಬರ್ತನ ಕಿರಣ ತಮ್ಮ ಸಿಮಂತಾಗ ಇಸ್ಕೋಲೋನ.
ಹ್ಮ
ಹಾ ನೋಡ ಇಲ್ಲೆ ಬಂದ.
ಹ
ಹ್ಮ್ ನೋಡೋ ನೋಡು ಹೀರೋ ಹೀರೋ ಹೀರೋ ಹೀರೋ ಬಂದಾಗ ಬರ್ತಾನೆ ಹೀರೋ ಹೀರೋ ಬಂದಂಗ
ಆದ್ರ ನನ್ನ ಹೆಸರ್ಲ್ಲಿ ತಕೋತೀನಿ
ಹ್ಮ್ ಎಷ್ಟ ನಿಂಗ ಏಜ್ ಈಗ ಹದಿನೇಳು ಅಂದ್ರ ಕೊಡಲ್ಲ.
ಕೊಡ್ತಾರ ಹದ್ನಾರು ವರ್ಷಕ್ಕೆ ಕೊಡ್ತಾರ
ಯಾರು ಹೇಳಿದು
ಅವತ್ ನಾನೇ ಹೋಗಿ ಎಲ್ಲಾನೂ ಇದಾಗಿತ್ತು ಸರ್ವರ್ ಸಿಕ್ತಾಯ್ತತ್ತು ಸರ್ವರ್ ಬಿಸಿ ಇತ್ತು ಅದಕ ತಕಳಲ್ಲದ ಬಂದ್ಬಿಟ್ಟಿ ಇವತ್ತ ಏನಾರು ಆದ್ರ ನನ್ತ್ ಎತ್ಕತನಿ
ಹ್ಮ್
ಯ ನಿನ್ನ ಹೆಸರಲೆ ತೊಗೊಂಡ್ ಹೋಗ್ಬಿಡು
ನನ್ನ ಹೆಸ್ರಲ ಅಂತು ಆಗಲ್ಲಾ ಬಿಡು ನಾನ್ ಹೆಸ್ರಲ್ ಆರ್ ಸಿಮ್ ತಗ ಆರ್ ಸಿಮ್ ತಗಣದ
ಅವ್ರ ಕಾರನ ಹಳ್ಕೋಬೇಕಾಯ್ತ್
ಹ್ಮ್ ನಾನ್ ಆಕಸುಗ ಒಂದ್ ತಗೋ ಆಕಸು ಒಂದ್ ತಗತಿನ್ನಂದ್ ಅವನ್ ಏರಡ್ ತಗೊಂಡ್
ಹ್ಮ
ಆ ತರದ್ ಎಷ್ಟ ಸಿಮ್ ತಗಂಡಿದಾವೊ ಅದೆಷ್ಟು ಸಿಮ್ಗಳ್ ತಗಂಡಿದಾನೋ ಆತರ ಅಂದೆ
ನಾನು ಹೋಗಿ ಎಳ್ಕೋ ತಕೋಬೇಕ್ ಒಂದ್
ಹ್ಮ್ ಹ್ಮ್
ನಾ ವಲೇಪ್
ಹ್ಮ್ ಹ್ಮ್ ಹು ಹಲೋ
ಆರ್ ಬಂದಿರದು
ಏನು ಬರಲ್ಲ ಕಣ್ಣ ನೋಡಿನಿ ಫೋನ್ ಬಟನ್ ಹೊಬುಟ್ಟಿತ್ ನೂರ ಹತ್ತ್ ರೂಪಾಯನೂ ಬತ್ತದೆ
ಇಲ್ಲಿ ಬತ್ತ ನೋಡನ್ನ ಓಬಿಡಿನ ನೂರ ಹದ್ನೆಂಟ ನೂರ ಹದ್ನೆಂಟ ನಾಳೆ ಬತ್ತ ತಕೋಗ ಇವತ್ತ್ ನೈಟ್ ಹತ್ತೈವತ್ತೈದಕ್ ಇಲ್ಲ ಹನ್ನೊಂದ್ ಗಂ ಹತ್ತ್ ಐವತ್ತೈದ್ ನಿಮ್ಸಕ ಬತ್ತದ್ ನಮ್ದು ಬತ್ತಲ್ಲ ಎಲ್ಲ
ಹ ಮಾಡ್ತೀನಿ ಎ ಇಲ್ಲ ಹಾಗೈತ ನೋಡು
ಹೇಳಪ್ಪಾ ಬಂಗಾರ ಬೆಡ್ಡು
ಸಿಮ್ ಇಲ ನತಲಿಗ ಪೋನ್ಲಿ ಹ್ಮ ಸಿಮ್ ಇಲ್ಲ ನನ್ನ ಫೋನ್ನ್ಲಿಗ ಸಿಮ್ ತಗೋಬೇಕು ವಸ್ತದ್ ಯಾಕಿಲ್ಲ ಹಾಟ್ಸ್ಪಾಟ್ ಆನ್ ಮಾಡತ್ತಿವ ಬಿಡು ತಲೆ ಕೆಡಿಸ್ಕೋಬೇಡ ಹಾಟ್ಸ್ಪಾಟ್ ಆನ್ ಆಗಲ್ಲ ಮಾತ್ ಆಡುತ್ತಿಲ್ಲವ್ ಕಂಪ್ಲೀಟ್ ಮಾಡ್ಬೇಕ ಇಬರು ಕೂತ್ಕೊಂಡ ಎಂಥಾ ಒಳ್ಳೆ ಮಗ್
ಇಬ್ರ್
ಅವನದ್ ಮೂರ್ ಕಂಪ್ಲೀಟ್ ಆಗೊತ ಇನ್ನ ನಂದ್ ಮಾಡ್ಬೇಕ ಕೂತ್ಕೊಂಡು ಊಟ ಆಯ್ತಾ
ಹೌ ಆರ್ ಯು
ನೀವು ಅಷ್ಟ್ ಮಾತ ಆಡತಿದ್ರಿ ನಂದಗಿಂತ ನಿಮ್ದೆ ಜಸ್ತಿ ಬೆಳ್ ಬೆಳಿಗ್ಗೆ ನಿಮ್ ಅಕ್ಕನ ಬೂಲಿ ಮಾತಾಡ್ತಿದ್ದೀಯಾ ಕೂತ್ಕು ನಂದ ಆಗಿರೋದು ಎಷ್ಟು ಏಳಾಗದ ಕಡ ಗುರಗಳೇ ಆಗಿರದೆ ಏಳು ನಂದು
ಏ ಬುಡು ಬುಟ್ ಬೇರೆ ಮಾತಾಡಬುಡ್
ಶನಿವಾರ ಲೊ ಆರ್ನೂರ ಐದ್ ರೂಪಾಯಿ ಒತ್ತು ಕೊಟ್ಟು ಆರ್ನೂರ್ ಐದ್ ರೂಪಾಯಿ ಟೋಟಲ್ ಚೋಟೋಗ್ ಒಂದ್ ಸಿಮ್ ತಗೊಂಡ್ ಬರಬೇಕು
ನನಗೆ ಹೆಂಗ ಒಂದ್ ನನಗ ಏಳ್ನೂರು ರೂಪಾಯಿ ಏಟ್ನೂರು ರೂಪಾಯಿ ಬಂದಿರ ನನ್ ಗಾಡಿನಾರ ರೆಡಿ ಮಾಡ್ಸೋನು.
ಟೋಟಲ್ ಎಷ್ಟ ಬಂದಿದ್ದೀಗ ನಿಂಗ.
ಆರನ್ನೂರ ಎಪ್ಪತ್ತೊಂಬತ್ತು. ನಿಂದು ಐನೂರು ಚಿಲ್ಡ್ರ ಆಯ್ತಾ ಆರುನೂರು ಚಿಲ್ಡ್ರ ಬಂದಿರುತ್ತೆ ಬಿಡ.
ಆರನೂರ ಐದು
ಹ್ಮ್ ಬರ್ತದ ಬರ್ತದ ಅದ ವೇಟ ಮಾಡು ನನಗ ಡ್ರಷ್ಟು ಬರ್ತದ.
ಯಾಕಂತಂದ್ರ ಈಗ ನೀವು ಮಾಡ ಮಾಡ್ತಿದರಿ ನಾನು ಮಾಡ್ತೀನಿ.
ಹ್ಮ್
ಇನ್ಕಮಿಂಗ್ ಇಂತ ಔಟ್
ಔಟ್ ಗೋವಿಂಗ ಜಾಸ್ತಿ ನಿಂದು ಅದಕ್ಕೆ ನಿಂದು ಜಾಸ್ತಿ ಬಂದಿರೋದು. ಹ ಅದು ಅಲ್ಲಿ ನೋಡ್ಬೇಕಾರೆ ಕೆಳಗ ಸ್ವಚ್ ಮಾಡ ಮೇಲಿಂದ ಎಳದಾಗ ಲಾಸ್ಟ ಇಲ್ಲಿ ಪಸ್ಟ ಪಸ್ಟ್ ಹೇಳ್ದಾಗ ಅಲ್ಲೇ ನೋಡು ಎಂಬತ್ ರೂಪಾಯಿ. ಅದು ಹ ಅದು ಎಂಬ ಎಂಬತ್ತು ನೀನು ನಾಕ್ಸದು ಮಾಡಿದೆ ಅದೇ ಇಲ್ಲಿ ಬಂದ ಬಂದು ಕೂತ್ಕೊ ಬರ್ತದ.
ಹ್ಮ್.
ಅದೇ ಬೇಗ ಬರೋದು
ಹೆ ಬಾ ಇಲ್ಲೇ ಏನ್ ಸಣ್ಣ ಗಂಡ ಮಾತಡತೀನಿ ಬೇಗ್ ಅಂದು ಅದೆ ಬೆಳಗ್ಗೆ ಸಾಯಂಕಾಲ ಮಾತಾಡೋದೆ ಹು ಒಟಲ್ ಕೊಡಬೇಕ ಕಾರ್ಯ ಆಪ್ ಡೌವ ಮಾಡು ನಾವ ಎಲ್ಲರ ಓಬನ್ ಮಾಡ್ಕೊತ ಮಾಡು ಆಮೇಲೆ ಮಲ್ಲೇಶ್ವರ ಯಾರ ಆಮೇಲೆ ಮಾಡ್ಕೊಟ್ ಬಿಡುನ ಬಿಡು ಮಾಡನಬಿಡು. ಮಲ್ಲೇಶ್ ಅಣ್ಣಗ ನೀ ನಂಬರ್ ಕೊಟ್ಟ ಆಡ್ ಮಡಸಬೇಕ ಗ್ರೂಪಲಿ
ಏನ
ಇಲ್ಲ ನಾವ ಎತ್ಕಬೋದ ನಮ್ಮ ಅಕೌಂಟ ಗೆ ಹೋಯ್ತ.
ಏ..... ಅದು ಡೈರೆಕ್ಟ ನಮ್ಮ ಅಕೌಂಟ್ ಓಯ್ತ ಅವನ ಅಕೌಂಟ್ ಏನ್ ಹೋಗಲ್ಲ ನಮ್ ಅಕೌಂಟ್ ಕೊಡ್ಕವಿ ನಮಗೆ ಹೋಗೋದು
ಈಗ ಆರನೂರ ಐತ್ತು ರೂಪಾಯಿ ಒಂಬಬಡ್ತನಂಗ ಆರಾನೂರ ಐದ ರೂಪಾಯಿ ಟೋಟಲ್. ಆರುನೂರಾ ಐದು ರೂಪಾಯಿ ಬೆಳಗ್ ಬೆಳಿಗ್ಗೆ ಒಂಬಟ್ತ ಅಕೌಂಟ್ ಗೆ.
ನೆನ್ನವರ್ಗ ನೂರ ತೊಂಬತ್ತೈದು ನಾನೂರ್ ತೊಂಬತ್ತ್ತೈದ ಬತ್ತು.
ನಾನೂರ್ ತೊಂಬತ್ತ ಐದ ಹಯ್ ಹತ್ತ ಹತ್ತ ನಿಮಿಷ ಅಷ್ಟೇ ಹ್ಮ್ಮ್ ಮತ್ತ ಹತ್ತ ನಿಮಿಷ ಆದ್ಮಲೆ ಪುನ ಕಟ್ ಹೋಗಕ ಪುನ ಮಾಡದ
ಸುಧೇ ಅವ್ನು ಬಂದರ ಇನ್ನೂರ್ ಚಿಲ್ರ ನಾನ ನಾನೂರ್ ಚಿಲ್ರ ಅಂತಾನೆ. ಕಾರಾಗ ಬಂದಿರೋದು.
ಹ್ಮ್ಮ್ ನಮ್ದ್ ಇಲ್ಲ್ವಾಲ್ಲ
ಹೌದ ಸುದಿಗಪ ಮಾಡ್ಕೊಡ್ಬಿಡ್ ಇಬ್ರು ಮಾತಾಡಬಿಡ್
ಹಾಗೆ ಮಾಡ್ಬೇಕಾಗಿತ್ತ ಈಗ ಇಗ ತಿನ್ನಸಾಕ ಇತ್ತ ಒಂಬತ್ತ ನಿಮಿಷ ಆಗದ
ಏನ್ ಮುುತ್ತಣ ಡಿಸ್ಕಶನ್ ಮಾಡ್ತಾನ ಎಲ್ಲಾನ ಮುುತ್ತಣನವೇ.
ಹ್ಮ್ ಮಾಡ್ಲಿ ಮಾಡ್ಲಿ ಇದೊಂದ್ ಫೋನ್ ಆದ್ಮೇಲೆ ಹೋಗ ನಮ್ಮ ಅಪ್ಪಂತ ಸಿಮ್ಮ ಇಸ್ಕೊಂಡು.
ಹಾ
ಸ್ಟಂಪ್ ಪೇಪರ್ ಮಾಡಬೂಟ್ಟು ನಿಂದು ಕಳಸಬಿಡ್ತನಿ.
ಹ ಹ ಹಾ
ಆರುವತ್ತು ರೂಪಾಯಿಗಿತ್ತು ಆದೈತೆ ನಿಂಗ ಪೋನ್ ಪೇ
ನನಗೆ ಯಾವಾಗ ಸರಿಬೂಡು
ಅದೇ ನಲ್ವತ್ತು ರೂಪಾಯ್ ವಾಪಸ್ ನೀಗ್ ರಿಟನ್ ಹಾಕಿಲ್ವೇನ್ ರೀ ನಾನು
ಹಾ
ಐವತ್ತು ರೂಪಾಯಿ ಆಕಿತ್ಲೇ
ಹಾ
ಅದಕ್ಕೆ ಲೇ
ಹ ಹಾಕು ಅದಕ್ಕೆ ಇನ್ನಯವುದಕ್ಕೆ ಹಾಕ್ದೇ ಅದೇ ಕಣೋ ಇರೋದು. ಹಾ
ಹೋಗಿ ಹತ್ತು ನಿಮಿಷ ಅದ್ತಾದ್ ಹಿಸ್ಕೋತೀನಿ ಹೋಗಿ ಹೋಗಿಮ್ ತಗೋಬೇಕು.
ಹಾ ಹಾ ಹ್ಮ್
ಎಲ್ಲೋ ಬುಡು ಸೋಮವಾರ್ ಕ ಖರ್ಚು ಆಯತ್ತು ಅನ್ಕೊಂಡ್ರೆ.
ಹೆ ಕೆಲಸ ಬಂದವಾರೆ
ನಡಿಮೆ ಇತಾ ಇದ್ದೀಗಾ
ಏಯ್ ಅಲ್ಪ್ ನನ್ ಮಗ ಹಂಗೆಲ್ಲ ಮಾತಾಡ್ಬಾರದು ಗೊತ್ತಿಲ್ಲ ಅವನಗೆ ನಾನ್ ಸೇಂಸ್ ಪೇಲೋ
ಹಾ ಗೊತ್ತಿಲ್ಲ ಅವನ್ಗ ಅವಪ್ಪನ್ ಮಾತ್ರ ನಾವ್ ಬಯನ್ ಬುಡ್ರಿ ಆತರಂಗಿಲ ಕೂಡಂದ ಹೋಳಿ ಗೊಂಡ ನ
ಕಚ್ಚಡ ನನ್ ಮಗನೆ
ಕುತಿನ್ ನಮ್ಗೆ ಹಡ್ಬೇಕ್ ನಮಗ